ಹ
ಹಲೋ
ಹಲೋ
ಹಲೋ
ಎಲ್ರಿ ಇದಿರಿಯಪ್ಪ
ಹಾ ಇಲ್ಲೇ ಇದೀವಿಪ್ಪ ಹಾಸ್ಟೆಲ್ದಾಗ ಏನಿಲ್ಲ ಪ್ಪ ಫೋನ್ ನೋಡ್ಕೊಂಡು ಕೂತಿರಿ
ಊಟ ಮಾಡಲ್ಲ
ಹಾ ಮಾಡಿವರಪ್ಪಾ ನಿಮ್ದು ಊಟ
ಊಟ ಏನು
ಏನ್ ಮಾಡಕಂತರಿ ನೀವು
ನಾವು ಊಟ ಮಾಡಿ ಏನಿಲ್ಲ ಸುಮ್ನೆ ಕುತ್ಕೊಂದಿವಿ
ಹ್ಮ್
ನಾಳೆ ಯೋಗಡಕಲ್ರಿ ಯೋಗ ಪ್ರಾಕ್ಟೀಸ್ ಯೋಗ
ಯವ ಮಾಡ್ತರ ನಾಳೆಗೆ.
ಅ ಇ ತ ನ ನಾಳ.
ಹಗ ಮಾಡ್ಬೇಕಕ್ ನಾಳೆ ಕಂಪಲ್ಸರಿ.
ಕಂಪಲ್ಸರಿ.
ಹಾ ಹಾ ಹಾ ಮಾಡೇಬೇಕಂದ.
ಹಾ.
ಯಾರಲ್ಲ ಅವರು ಮಾತಾಡೋರು. ಯಾರವರು ಮಾತಾಡೋರು.
ಏನತ್ರಿ. ಏಾರ ಕೇಳಸಿದ್ದೆನ್ರೀ.
ಹಲೋ. ಎಡೋ.
ಏನ್ರ ಬೇಸಿದ್ರಿ.
ಹೋ.
ಏನ್ರೀ ಕಸಿ ತನ್ರರಿ.
ಏನು ಕೆಲಸವಲ್ತ್ರಿ ಮಾತಾಡ್ರಿ.
ನಾ ಮಾತಾಡದ ಕೇಸತ್ರಿ ನೀವ ಮಾತಾಡಿ ಏನ್ ನಿಮ್ಗ ಕೇಸೋಲ್ರಿ.
ಕೆಸತ್ತುು ಕೆಸವತ್ತುು ಹಾ ಹಲೋ ಹಾ ಕೆಸ ಆತ.
ಹ್ಮ ಹಾಗಲ್ಲ ಹೂಡ್ರ ಆಡ್ರಿ ಮಾತಾಡಿದ್ದೆ.
ಹಾ ಹೆಂಗಂತೀ.
ನಾಳೆ ಹೊಗಟೆ ಐತಲ್ರಿ.
ಹ್ಮ್.
ಟ್ರ್ಯಾಕ್ ಶೂಟು ಶೂಸು ಹಾಕಮ್ಮ ಅಂದಾರೆ ನಮ್ಗೆ ಎನ್ಸ ಸರಿ.
ಹ್ಮ ಹಾ್ ಹಾ. ನಿರ್ಮ ತರ ಬರಬರ್. ಮತ್ತೆ ಅನಕ್ಷಿದರು.
ನಿಮ್ದ್ ಏನು ಗೊತ್ತಲ್ರಿ ನಿಮ್ ಮ್ಯಾಮ ಹಾಕ್ಬೇಕ ನಿಮ ಮ್ಯ. ನಿಮ್ ಯಾಮ್ ಹಾಕ್ತಾರ ನೋಡ್ರಿ.
ಹ್ಮ್ ಹ ಆಗ್ತರ.
ಹ. ನಿಮ ಮ್ಯಾಮ್ ಹಾಕ್ತಾರ ನೋಡ್ರಿ ಹಾಕಿದ್ರ ಹೋರಿ.
ಹ್ಮ್ ನಾಕ್ಲಿಕ್ಕೆ ಅಂದ್ರ ಹೋಗಲ್ ಬಿಡ್ರಿನು.
ಹ್ಮ್ ಅ.
ಹಾ.
ಬ.
್ರಪ್ಪಾನ ಅಲ್ಲಿ ಹೋಗಿ. ಮಾಡ್ತೇವ ಬರ್ತೇವ ಮತ್ ಹ ಮತ್ತೇನ್.
ಅದರೆ ಸ್. ಏನ ಸೂರ್ಯ ನಮಸ್ಕಾರ.
ಹ ಹಾ ಅವರ ನರ ನಸ್ತರ ಪಾಜ
ಹ ನಮಸ್ಕಾರ ಒಂ
ಹಾ ಅದಾವ್ ಅದಾವ್ರೀ ಅದಾವ್ರೀ
ಹ್ಮ್ ಅದೇರೀ ಅವೆಲ್ಲಾ ಮಾಡ್ಬೇಕು
ಎಷ್ಟ ಮಾಡ್ತ ಎಷ್ಟು ನಿಮಿಷ ಮಾಡಿಸ್ತಾರ ಅಲೋ ಯೋಗಸ್ ನಿಮಿಷ ಮಾಡ್ತಾರೀ ಹಲೋ
ಹ ಎಲ್ಲದ್ರೀ ಅಲೂ ಹಲೋ ಹ ಹಲೋ ಎಲ್ಲದ್ರಿ ನಟರ್ಯತಿಲ್ ನೀದಲ್ಲೇ ಮತ್ತೇನ್ ಕೆಲ್ಸ ಹೊಲ್ದಲ್ರಿ ಹಾ ಏನ ಕಳ್ತ ತೌಂದ್ರ
ಬಸಾಗತ್ವಾ ಹೇಳ್ರಿ
ನಿಮ್ದ ಏನ್ ಕೆಲ್ಸ ಹದ್ರ ನಮ್ಗ
ಈಗ ಹೇಳ ಕೆಲ್ಸತ್ ಬ್ರ ನೀ ಕೇಳಸತದಾ
ಎಲ್
ಈಗ ಹಾಕ್ರಿ
ಅ ಹಕಲ್ದಲ್ ಹೋಗ ರ
ಹೌ ನೆಟರ್ ದ್ರ ಪುಲ್ಲದ ನೆಡ್ವರ್ಕ
ನ್ರರಿ ಒಳಗ್ ಹೋಗ್ಬೇರಿ ನೆಟ್ವರ್ಕ್ ಇದ್ದಲ್ಲಿರರಿ ಅಂದ್ರ ಕೇಳಲ್ ನೀವು
ಲ್ಲ ಇದ್ದನ್ ಹೇಳ್ರಿಪ್ಪಾ ಹೇಳ್ರಿ ಹ
ಕಟ್ ಮಾಡಿ ಹಳ ಮಾಡಣನ ಏನ್ರರಿ
ಅದೇ ಬ್ಯಾಡ್ ಬ್ಯಾಡ್ರಿ ಬ್ಯಾಡ್ ಬ್ಯಾಡ್ರಿ
ಹ್ಮ್ ಹ್ಮ್ ಮತ್ತೇನಂತರಿ
ಮತ್ತೇನಲ್ರಪಾ ನೀವೇ ಹೇಳ್ಬೇಕು ಅಲ್ಲ
ಒ ಕಡೆ ಪರಿಸರ ಎಲ್ಲಾ ಚಲೋ ಐತಲ್ರಿ ನಿಮ್ ಕಡೆ
ಹಾ ಚಲೋ ಇದ್ರಪ್ಪಾ ನಿಮ್ ಕಡೆ
ಕಡೆ ಅವ ಗಿಡ ಮರ ಜಾಗದ ನೋಡ್ರಿ
ಹ್ಮ್
ಹಲ್ಲ ಅದ ರೀ ಒಂದ್ ಲೆಕ್ಕ ಕದಾವ್ರರಿ ಒಂದ್ ಲೆಕ್ಕ ಕೆಲ್ಲ ಒಂದ್ ಲೆಕ್ಕ ಕದಾವ್ರೀ
ಹಾ ಹಾ ಒಂದರ ಎಲ್ಲಾ ಹತ್ತಸರ ಇದ್ರ ಐತ್ರಿ ಹಾ ಅ ಕಡೆ ವಾ
ಹಾ ರೀ
ನಾ ನಮ ಧಾರವಾಡ ಡಿಸ್ಟ್ರಿಕ್ ಅಲ್ರಿ ಧರಾವಾಡಿಸ್ಟಕ್ ಕಲಾ ಎಲ್ಲ ಆ ಹಸರ ನೇಚರ್ ತಂಪ ಆಗಿರುತ್ತ ನಮ್ ಕಡೆ
ಮತ್ತೇ ಏನಂತೀರಿ ಹೆಸರು ಫುಲ್ ಜೋರ ಅದ್ರಿ ಹೌ
ಹಾ ಜ್ವರದ ರೂಪಾಯ ಜ್ವರ್ದ ಜ್ವರ ಹಲ್ಲಾ
ಏನ್ ಕೇತಾವಲ್ರಿಯಾನ
ನಿ ಹಾ ಎಲ್ಲಿದ್ದೀರಿ ನೀ ಹೇಳ್ರಿ
ನಾವು ಎಲ್ಲ ರೀ ಶಿವಮೊಗ್ಗ
ನ್ ನೋಡಕಂತಾರೆ
ನಮ್ಮ ಇಲ್ಲೇ ಅದ್ರೀ ಶಿವಮೊಗ್ಗ ಯಂತ್ರ ಇರುವಕಿ ಅಂತ ಇದ್ರರಿ ಇರುವಕಿ ಕಾಲದನಾಗ ಅದ್ರಿ
ಹ ಎ ಎವ ಕೋರ್ಸ ನಾವವು ಎಲ್ಲಿ ಅನ್ನಮ್ಮನ ಅಟಿ ಇದ್ದೇರ್ ಅನ್ನಮ್ಮ ನಟಿ ಹನ್ನಮನ ಎಟ್ಟಿ
ಹಾ ಹಾ ಹ ಮಟ್ಟೆ ಹದ್ರನ್ರಿ ನೀವು
ಹಾ
ಹಾ
ನ ಎಲ್ರಿ ಶಿವಮೊಗ್ಗ ಏನು ಯಾವ್ದ್ ಕೋರ್ಸ್ ಮಾಡಡ್ರಿ
ಹಾಡ ಹಂಡ್ರ ಬರುತ್ತನ್ರಿ ನಿಮ್ದ
ಹಾ ಹ ನಾರೋಡ ಅಂದ್ರ ಬರ್ತಾರೆ
ಆ ಹಾ ಮತ್ತೇನಂತರಿ ಹ
ಶಿವಮೊಗ್ಗದ ನೀವ ಹೊಲ್ ಕೋರ್ಸ ಮಾಡೇ್ರಿ
ಏನತ್ರರಿ
ಶಿವಮೊ ಶಿವಮೊಗ್ಗದಾಗ ಯಾವಾಗ ಕೋರ್ಸ್ ಮಾಡಿ್ರಿ ಅಂದ ನೀವು
ಸೋಲ್್ರರಿ ನೀವ್ ಮಾತಾಡದು ಮತ್ತ ನೇಚರ್ ಗೀಚರ್ ಎಲ್ಲ ಚಲೋ ಐತ್ರಿ ಇಲ್ಲಿ
ೂಮಗ
ಸ್ಪೋರ್ಟ್ ಅಡ್ಸ್ ಸ್ಪೋರ್ಟ್ಸ್ ಆಡಸ್ತಾರೀ
ಂತರ ಬಾ
ಸ್ಪೋರ್ಟ್ಸ್ ಎಲ್ಲ ಆಡಸ್ತಾರಲ್ರಿ ಇಲ್ಲಿ ಇಲ್ಲಿ ಫುಲ್ ಆಡಸ್ತಾರೀ ಅದಕ್ಕಂದೆ ನಮ್ ಕಡೆ
ಹಾ ಯಾವೋ ಯಾವ್ಯಾವ ಆಡಸ್ತಾರ
ಹ ಯೋಗ ಕೋಬಕ ಆಲ್ ಮತ್ ಬೇಗ
ನೀ ಅಡುತರ್ಕ ಹಾ
ಮಾಡಸ್ತಾರನ್ರಿ ಹ ಹಾ ಮಾಡ್ರಿ ಮಾಡ್ರಿ ಆರೋಗ್ಯ ಚಲೋ ಅದು ಮಾಡಿದ್ರ
ಹಾ ಾಕ್ಟ್ ಇರ್ದ ಮಷ ಆಕ್ಟಿವ್ ಇರ್ ಸ್ಟ್ರೆಸ್ರಲಟ ಹಾ
ನಾವವು ಅದ ನಾಳೆ ಐತ್ರಿ ಈಗ ದಿನ ಹೋಗ್ಬ್ರಿ ಈಗ ಎರಡ್ ದಿನ ಐತ್ರಿ ಒಂಟ
ಹ್ಮ್
ಹೋಗ ಇದಿನಂಗ ಎರಡು ದಿನ
ನೀ ಹೋಗ್ಬೇಕಕ್ಲ್ರಿ
ಆ ರೀ
ನಿನ್ನ ಹೋಗ್ಬೇಕು
ಯಾರ್ ದಿನ ಕಂಬ್ರಿ ಅಂದ್ರ ಈಗ ಯೋಗ ಡೇ ಐತಲ್ರರಿ ಅದಕ್ ದಿನಾ ಕರ ಹೊಂತಾರರಿ
ಹ್ಮ್ ಹ್ಮ್
ಹಕೊಂಡ ಬರ್ತದೆ ರರಿ ಪೇಟಿ ಕ್ಲಾಸ್
ನೀಕ್ಲತ ಹ ಹಾ
ವಾರಕ್ಕೊಂಬ್ ಹೋಗ್ ಬರ್ಬೇಕ ರೀ ಆಟ
ಹ ಹ್ಮ ಬರ ಬರ
ಮತ್ತತ್ ನಿಮ್ ಕಡೆ ಮಳೆ ಗಿಳಿ ಹೆಂಗೈತ್ರಿರಿ
ಹ ಜೋರದ ಜ್ಣ ಒಳ್ಳೇದಾರೆ ಮಿ
ಏ ಮಳನೇ ಅಲ್ ಬಿಡ್ರಿ ನಮ್ ಕಡೆ ಎಲ್ಲಾ
ಹ್ಮ
ಏನ್ ಮಾಡ್ಬೇಕ್ರೀ ಏನ್ ಮಾಡೋದಾಗಲ್ಲ ಮತ್ತ ಮಾಡ್ಬೇಕಲ್ರಿ ಎಲ್ಲ ಒಂದ
ಹ್ಮ್ ಎ ಮಾಡ್ಬೇಕು ಅದನ್ನು ಕರೆಕ್ಟ್ದಾ
ನಿಮ್ಮ ರೋಮೆಟ್ ಬಾಬೂರಾವ್ರ ಅವ್ರಗಾರೇನ್ರಿ
ನಾರ
ಬಂದಿದ್ರ ಇಲ್ಲಿ ಅವ್ರ ಏನ ಕೆಡ ಬೇಕಂತ ಬಂದಿದ್ರು ಮೊನ್ನೆ ತಾಗೋನಗಡ ಅತ್ರರ ನಂತ ರೌರಿಯಣ
ಹಾ ಸರತರಿ ಅ ಅವ್ರ ಹೊದೀ ಹೊಲ್ದಾಗತ ಹಾ ಹೊಲ ಅಂದ್ರೆ ಅವ್ರಗು ಹೊಲ್ಲ
ಅದಾದಾರೆ ಸಾಗವಾಣಿ ಗಿಡ ಹಸ್ಬೇಕಕ್ ತಗೊಂಡ್ ಹೋಗ್ಬೇಕಕ್ ಅಂತ ಬಂದಿದ್ರಿ ಒಂದ್ ಐವತ್ ತಗೊಂಡೋಗ್ರೀಗ ಸ್ಯಾಂಪಲ್ ನೋಡ್ ತ್ತ ಒಯ್ದ ಉಳ್ದಿದ್ದು ಆಮೇಲೆ ತೊಡೋಕೆ ಬಂದಂತ ಹೇಳಾರಿ
ಹ್ಮ
ಒದರ್
ಹ್ಮರರ
ಮತ್ತೆ
ಮತ್ತೇಏನ್ ಇಲ್ ನೋಡ್ರಿ ನೀವೆಲ್ಲ ಯಾವಕ್
ಹ ಎಷ್ಟು ಕುಟ್ಟ ಎಷ್ಟು ಎಷ್ಟ ರೂಪಾಯಿ ಒಂದ್ಕ ಕೊಟ್ಟ್ರರು
ಹ್ಮ್ಮ್ ಹ್ಮ ಹ
ಆಬನ ಗಿಡ ಎಷ್ಟುಕೊಂಡ್ ಕೊಟ್ರಿ
ಮತ್ತ ಏನಂತರಿ ನಿಮ್ದ ಎಲ್ಲ ನೇಚರ್ ಮತ್ ನಿಮ್ದ್ ಹೆಂಗ ಐತಿ ನೇಚರ್ ಎಲ್ಲ ಪ ನಾವು ಅಲ್ಲಿ ಅವ್ರಿಗೆ ಬರ ಅರವತ್ ರೂಪಾಯ ಒಂದ್ ಕೊಟಾರಿ
ಹ್ಮ
ಅವ್ ದುಬಾರಿ ಅದಾವ್ರೀ ನಾನ್ ಸ್ವಲ್ಪ ರೆಕಮೆಂಡೇಶನ್ ಮ್ಯಾಗ ಅರವತ್ತು ರೂಪಾಯಿ ಒಂದು ಕೊಡ್ಸಿನನ್ ರೀ ಅವ್ರಿಗೆ
ಬರಂದ್ರೆ ಎಷ್ಟುರಿ
ಮುನ್ನೂರುೂಪಾಯಿ ಕೊಡ್ತರಿ.
ಹ ಹಾ ಅಷ್ಟು ಕ ಅಷ್ಟ
ಹ ನಮ್ಮ ಪಾರದ ನೋಡ್ ನಮ್ ಅಂತೇಳಿ ಕಮ್ಮಿ ರೇಟಿ ಕೊಡ್ಸ
ಧನ್ಯವಾದಗಳು ನಮ್ಗೆ ಎಷ್ಟಕ್ಕಂದು ಕೊಡಸ್ತೀರಿ
ನ ನಿಮ್ಗೂ ಬೇಕಂದ್ರೆ ಹೇಳ್ರಿ ಕೊಡ್
ಅದೇ ಎಷ್ಟಕ್ಕಂದ ಕುಡಸ್ತೀರಾ
ಹಾ ಹಾ
ಹಾ ಆಯ್ತ ಆಯ್ತ
ಮತ್ತ ಅಸ್ತಿ ತವರಿ
ಹಾ ಹಾ